ಹ ಹ ಏನಂದೆ ನಿಮ್ ಕಾಲೇಜ್ ಅ ನಿಮ್ ಕಾಲೇಜ್ ಅಂತ ಗೊತ್ತಿದ್ ಕೂಡ ಹಂಗೆ ಹೋಗಿ ಸೇರ್ಕೊಂತಾರಲ್ಲ ಅಂತ
ಹ್ಮ್ ಏನ್ ಮಾಡ್ಬೇಕು ಅವ್ರರು ಫುಲ್ ಅಂದ್ರೆ ದೊಡ್ಡ ನೋಡ ಕರ ಹೆಂಗ ಎಲ್ಲಾ ನೋಡ್ಕ ಸೇರ್ಕೊಂಡೇನ ಅಂದ್ರೆ ನಾ ಅಂತೀನಿ ಮತ್ ಮೇಲಿಂದ್ ಮ್ಯಾನೇಜ್ಮೆಂಟ್ ಸೀಟ್ ಇರುತ್ತೆ ಅವ್ರದ್ದು ಒಂದೊಂದ್ ಲಕ್ಷ ಮತ್ತ ನೋಡಂದ್ರೆ ಫ್ಯೂಚರ್ ಏನು ನೋಡಲ್ಲ ಡೈರೆಕ್ಟ್
ಮ್ಯಾನೇಜ್ಮೆಂಟ್ ಸೀಟ್ ಇರು ಹೆಂಗ್ ಸೇರ್ಕೊಂತಾರೆ ಅಂತ ಒಂದೊಂದ ಒಂದೂವರೆ ಲಕ್ಷ ಕೊಟ್ಟ ಕೊಟ್ಟು ಎಂತ ಡಬ್ಬಾ ಕಾಲೇಜ್ ಗೆ ಸೇರ್ಕೊಂಡವ್ರೇ
ಹ್ಮ್ ಅದೇ ತಿಳಣ ನೋಡ್ತಾರ ನಾವು ಗೋರ್ಮೆಂಟ್ ಮೇಲೆ ಬಂದೀನಿ ಅಂತ ನಾನು ಸುಮ್ಮನೆ ಇರ್ತೇನೆ ಆದರೆ ಇಲ್ಲಿ ಮ್ಯಾನೇಜ್ಮೆಂಟ್ ಯಾರು ಮಾಡಿತಾರ ಇಲ್ಲ ಅವ್ರೇ ತಿಳ್ಕೊಬೇಕು ಫಸ್ಟ್
ಹ್ಮ್
ಇರುತ್ತೆ ಹದ್ರಲ್ಲಿ ಏನೇನ ಇರುತ್ತೆ ಅನಸ ಮೆ
ಅಪ್ಪ ಗೊತ್ತೇ ಇರಲ್ಲ ಅಲ್ಲಿ ಆಲ್ಮೋಸ್ಟ್ ಗೊತ್ತಿರಲ್ಲ ನಿನ್ನಂಗೆ ಎಲ್ಲರೂ ಹೋಗಿರ್ತಾರ ಅಷ್ಟೇ
ಹ್ಮ್ ನಂಗಂಗಂದ್ರೆ ಅಲ್ಲ ಲೋಕಲ್ ಇದ್ದಾರೆ ಹಕ್ತಾರಲ್ಲ ಅವರು. ಹಗಾರ ಸ್ವಲ್ಪ ಗೊತ್ತಿರ್ಬೇಕು.
ಅದೇ ಆ ಹುಡ್ಗ ಮರ್ತೆ ಹೋಯಿತು ಅವನ್ ಹೆಸರು. ಹ್ಮ ಅವರೆಲ್ಲ ಅಲ್ಲೇ ತಾನೇ ನೇಟಿವ್.
ಹ್ಮ್ ಹ್ಮ್ ಅಲ್ಲಿಂದ ಲಕಲ್ ಅಂದ್ರೆ ಒಂದ ಟೆನ್ ಕಿಲೋಮೀಟರ್ ಅಷ್ಟ ಹ
ಹೂ ಮತ್ತೆ ಅಟ್ಲೀಸ್ಟ್. ಆ ಡಿಸ್ಟಿಕ್ ಅಲ್ಲಿ ಸೇರ್ಕೊಂಡವ್ರೇ ಅಂದ್ರೆ ಇನ್ನ ಎಂತ ದಡ್ಡ್ರವ್ರೇ ಅಂತ.
ಹಾ ಅದೇ ಕೇಳ್ಕೊಳ್ತೇನಿ ನಾ ಬಾಳೇಳ್ತೇನೆ ಅವ್ರಗ ಶಂಗರ ಹಾಕ ಹಚ್ಚಿರಪ್ಪ. ಕಾಲಜಗ ಯ ದೊಡ ಮನಸ ನೋ ಹ್ಮ್.
ಅವ್ರ ಅಪ್ಪ ಅಮ್ಮರು ಹೆಂಗೆ ನಮ್ಮ ಅ ಮಕ್ಕಳು ಇಂಜಿನಿಯರಿಂಗ್ ಮಾಡ್ತವ್ರು ಎಂಥ ಕಾಲೇಜಸ್ ಸೇರಿಸಬೇಕಂತ. ಇವ್ರಂತೂ ಯಾರು ಅವ್ರ ಅಪ್ಪ ಅಮ್ಮಂದಿರಿಗೆ ಹೇಳಲ್ಲ ಅಪ್ಪ ಚೆನ್ನಾಗೈತೆ ಪಪ್ಪ ಚೆನ್ನಾಗೈತೆ. ಕಾಲೇಜ್ ಹಂಗೈತೆ ಹಿಂಗ್ ಐತೆ ಅಂತ ಸುಳ್ಳುಹೇಳ್ಕೊಂಡ ಬಂದ್ ಸೇರ್ಕೊಂಡಿರ್ತಾರೆ ಇವ್ಗಳು.
ಹೂ
ಹ್ಮ್ ಹ್ಮ್
ನಾನೇನ ಅಂದಿನಿ ಫಸ್ಟ್ನೆ ಅಂದ್ರೆ ಏನು ಅನ್ಸತೆನೋ. ಹೆಂಗ ಐತಿ ಕಾಲೇಜ್ ಅಂತ ಅಷ್ಟ್ ಏನ ಅರ್ಥ ಆಗಿಲ್ಲ ಆಮೇಲೆ ನೋಡು ನೋಡಣ ಅಂದ್ರೆ ಸಾಕಾಗೈತ ನನಗೆ. ಯಕರ ಹಚ್ಚಿದಪ್ಪಾ ಯಕರ ತಗೊಂಡೆ ಇದು ಕಾಲೇಜ್.
ಹ ನೀ ಆಪ್ಷನ್ ಎಂಟ್ರಿ ನಲ್ಲಿ ಕಾಲೇಜ್ ಹಾಕಿರ್ಲಿಲ್ಲ ಅಂದ್ರೆ ಆಯ್ದಿತ್ತು.
ಹೂ ಯಾವ ತರ ಆಗ್ದೇ ಏನೋ ನಾನು ಸುಮ್ಮನೆ ಅದು.
ಎಲ್ಲಾ ಸಿಯಸ್ ಹಾಕಿದ್ದೆ.
ಹ್ಮ್ ಸಿ ಎಸ್ ಎ ಹಾ ಮ ಸಯಸ ಹಾಕಿದೇ ಆದ್ರೆ ಚೂಸ್ ಮಾಡಿದ್ರ ಆಲ್ಮೋಸ್ಟ್ ಅಂದ್ರೆ ಫಸ್ಟ್ ಟ್ರಾಫಿಗೆ ಗುಲ್ಬರ್ಗ ಜಾ ಗುಲ್ಬರ್ಗಾ. ಕಲ್ಬುರ್ಗಿ. ಮ ಅದರ ಕೆಳಗ ಅಂದ್ರೆ ಬೆಂಗಳೂರು ಅವು ತಗೊಂಡಿದ ಮತ್ತ ಅದ್ರ. ಕೆಳಗ ಅಂದ್ರೆ ಹಿಂಗ. ಅಂದ್ರೆ ನಾರ್ಮಲ್ ವೀಕ್ ಕಾಲೇಜ್ ಅವ ಅದ ಅಂತ ತಗೊಂಡಿದ್ದೆ ನೋಡ್ದಂದ್ರೆ ಇಂತ ಕಾಲೇಜ ಸಿಕ್ಕಿದೆ. ಭವಿಷ್ಯವಾಣಿ ತೆಗ್ದಾನೇನ ದೇವರು.
ಹ ಹ್ಮ್ ನೀ ಅಲ್ಲಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಈ ಡಿಗ್ರಿ ಕಾಲೇಜನ ಇಂಜಿನಿಯರಿಂಗ್ ಮಾಡಕ ಕಾಲೇಜ್ ಹಂಗಿರುತ್ತ ಹಿಂಗಿ ಇರುತ್ತ ಅದು ಡಿಸ್ಟ್ರಿಕ್ ಬಿಟ್ ಡಿಸ್ಟ್ರಿಕ್ ಯಾದಗಿರಿ ಹೋಗ ಅಂತ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ ಬಂದಿರೋದು ಇಲ್ಲಿ ನೋಡ್ರ ಆಮೇಲೆ ಡಿಸಪಾಯಿಂಟ್.
ಹೂ
ನಾನು ಹಂಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾ ಬೆಂಗಳೂರ್ ಅಂದ್ರೆ. ಬೆಂಗಳೂರ್ ಅಂದ್ರೆ ಅದೊಂದು ತಿಂಕ್ ಬರುತ್ತಲ್ಲ ಹೇ ಸಕ್ಕತಾಗಿ ಇರುತ್ತೆ ಕಾಲೇಜು ನೋಡ ತಕ್ಷಣ. ಒಂಥರ ಸಕ್ಕದಾಗಿ ಇರುತ್ತೆ ಆತರ ನನ್ ಇಲ್ಲಿ. ಕಾಲೇಜ್ ನೋಡ್ರೆ ಯಾವದೋ ಬೂತ್ ಬಂಗ್ಲೆ ಇದ್ದಂಗ ಐತಿ ನಮ್ ಕಾಲೇಜ್ ಆಕ್ಚುಲಿ ಹಂಗೆ ಇರೋದು. ಯಾವ್ದೋ ಕಾಡು ಒಳಗಡೆ ಸಿಟಿನೇ ಐತೆ ಬಟ್ ಅ ರೋಡ್ ಪಕ್ಕಾನೇ ಐತೆ ನಮ್ದು ಹೈದ್ರಾಬಾದ್ ಬಳ್ಳಾರಿ ಹೈವೇ ರೋಡ್ ಅಲ್ಲೇ ಇರೋದು.
ಹ್ಮ್
ಒಳಗಡೆ ಪೂರಾ ಗಿಡ ಗಿಡ ಮರಗಳವೆ ಕಾಡ್ ಒಳಗಡೆ ಐತೆನು ಅಂತ ಅಲ್ಲಿ ನಿಂತ್ಕೊಂಡ್ ಕಾಣ್ಸದು ಮತ್ತೆ ಇಲ್ಲಿ ಎಲ್ಲು ಸಿ ಸಿ ಟಿವಿ ಅಷ್ಟು ಚೆನ್ನಾಗಿಲ್ಲ ಇಲ್ಲ ನಮಗೆನ ಒಂದು ಮರ್ಡರ್ ಆಯ್ತು ಏನಾದ್ರು ಒಂದ್ ಆಯ್ತು ಅನ್ನೋ ಕಂಡ ಹಿಡಿಯೋದ ಬಾರಿನೇ ಕಷ್ಟ ಆಗುತ್ತೆ ನಮ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ
ಹ್ಮ ಹ್ಮ
ಅದಾದ್ಮೇಲೆ ಇನ್ ನಮ ಹಾಸ್ಟೆಲ್ ನೋಡಿದ್ರಂತೂ ಟಿಪಿಕಲ್ ಗೌರ್ಮೆಂಟ್ ಹಾಸ್ಟೆಲ್ಗಿಂತ ಹೊಸದ ಆಗೈತೆ
ಬೆಂಗಳೂರುನಲ್ಲೇ ಇಂತ ಕಾಲೇಜು
ಹ
ಬೆಂಗಳೂರ್ದಾಗೆ ಐತೆ ಏನ ಹೊರಗೆ ಐತೆ
ಬೆಂಗಳೂರಲ್ಲೇ ಬೆಂಗಳೂರ್ ಮಧ್ಯದಲ್ಲೇ ಐತೆ ಆ ಸಿಟಿ ಮಧ್ಯದಲ್ಲಿ ಏರ್ಪೋರ್ಟ್ ರೋಡ್ ಅಲ್ಲಿ ಐತೆ ನಮ್ ಕಾಲೇಜು ಏರ್ಪೋರ್ಟ್ಗೆ ಹೋಗರ್ ಇಲ್ಲಿ ಫ್ಲೈ ಓವರು ಆಗಿಲ್ಲ ಮೆಟ್ರೋನುೂ ಆಗಿಲ್ಲ ನಮ್ಮ ಈ ಇರೋ ಏರಿಯಾ ಕಡೆ ಎಷ್ಟು ಟ್ರಾಫಿಕ್ ಐತೆ ಅಂದ್ರೆ ಮಾತ್ರ ಇಷ್ಟ ಹೊತ್ನಲ್ಲಿ ಈಗ ಆಚೆ ಹೋಗ ನೋಡ್ಬೇಕು ಕೂ ಸಿ ಸಿಕ್ಕಾ ಪಟ್ಟೆ ಟ್ರಾಫಿಕ್ ಅವ್ರ ಎಲ್ಲದ್ ಯಾವಾಗ ಮನೆಗ್ ಹಯ್ತಾರೋ ಯಾವಾಗ ಊಟ ಮಾಡ್ತಾರೋ ಟ್ರಾಫಿಕ್ ಅಲ್ಲಿ ಅರ್ದ ಜೀವನ ಕಳದ್ ಬಿಡ್ತಾರೆ
ಹಾ ಬೆಂಗಳೂರು ಫೇಮಸ್ ಆಗಿದ್ರು ಟ್ರಾಫಿಕ ಇಂದ
ನಾವೆನಾರೂ ಸಂಡೆ ಸ್ಯಾಟರ್ಡೆ ಮನೆಗೆ ಹೋಗ್ಬೇಕುಂದ್ರೆ ಸ್ಯಾಟರ್ಡೆ ಹಂಗೆ ಹನ್ನೆರಡು ಗಂಟೆಗೆ ಇಲ್ಲಿಂದ ಬಸ್ ಹತ್ತಿರ್ತೀವಿ ಅಂಕೋ ಮೆಜೆಸ್ಟಿಕ್ ಕಿಲ್ಲಿಂದ ಒಂದ್ ನಾಲ್ಕ ಸ್ಟಾಪ್ ಅನ್ಕೋ ಅಷ್ಟೆ ಹತ್ತು ನಿಮಿಷಕ್ಕೆಲ್ಲ ಹೋಗ್ಬೋದು ರಾಪಿಡೋ ಆದ್ರೆ ಬೈಕ್ ರಾಪಿಡೋ ಆದ್ರೆ ನಾ ಬಸ್ಸಲ್ಲಿ ಒಂದ್ಸರಿ ಹೋಗಿ ಹೋಗೋಣ ಅಂತ ಹೋದ್ರೆ ನಿತ್ತು ನಿತ್ತು ಅದು ಒಂದ್ಸರಿ ನೀಟ್ ಎಕ್ಸಾಮ್ ಇತ್ತು ಅವಾಗ ರೂಟ್ ಬೇರೆ ಚೇಂಜ್ ಮಾಡೋರು ಎಷ್ಟು ನಿಂತಿದ್ದೀನಿ ಅಂದ ಬ್ಯಾಗ್ ಬೇರೆ ಫುಲ್ ತೂಕಹೈತೆ ಹೆಂಗ್ ನಿಂತ್ಕೊಂಡ ನಂಗ ಅಳುನೆ ಬಂದ್ಬಿಡ್ತು ನಿಂತು ನಿಂತು ಕಾಲೆ ನೋವಾಗ್ಬಿಡ್ತು ಮನೆಗ್ ಹೋಗೋದ್ಕಿಂತ ಕಾಲೇಜಿಂದ ಮೆಜೆಸ್ಟಕ್ಗ ಹೋಗೋರ್ಷದಗೆ ನನ್ನ ಹೆಣ ಬಿದ್ದೋಗಿರ್ತದೆ ಇನ್ ಮನೆ ಐದಾರ ಗಂಟ ನವು ಜರ್ನಿ ಮಾಡಕೊಂಡ ಹೋಗೋವರ್ಷದ್ ಸತ್ತೆ ಸತ್ತ ಹೆಣ ಆಗಿರ್ತೀವಿ ನಾವಂತೂ ನಾನ್ಂತರು ಹೋಗೋವಷ್ಟೊತಿ ಮುಖ ಎಲ್ಲಾ ಬಾಡೋಗಿರ್ತದ ನಂದು ಫುಲ್ ಹೆಂಗಾಗಿರ್ತೀನನ ನಮ್ಮ ಮನೆಗೆ ಊಟ ಮಾಡೋದು್ ಎಷ್ಟ್ ದಿನ ಆಗೋಯ್ತವ ಮಕ್ಕ ಹಂಗ ಇರ್ತೀನಿ ನಾನಂತೂ ಹೋಗಿದ ತಕ್ಷಣನೆ ನಮ್ಮ ಅಮ್ಮ ಬಿಸಿನೀರ ರೆಡಿ ಮಾಡಿಡ್ತಾರೆ ಊಟ ರೆಡಿ ಮಾಡಿ ತಿಂದ್ಬಿಟ್ಟ ಮಲ್ಕ ಕೊರದ ನಾನು
ಮನೆಗ ಹೊದ್ನಿ ಅಂದ್ರೆ ಏನ್ ಕೆಲ್ಸ ಇರತ್ತಾ
ಮನಗೆ ಇನ್ನುೂ ನಾನ ಇಲ್ಲೂ ಕೆಲ್ಸ ಮಾಡಲ್ಲ ಅಲ್ಲಿ ನಿನ್ಗು ಕೆಲ್ಸ ಮಾಡಲ್ಲ ನಾನು ತಿನ್ನೋದು ಮಲ್ಗೋದು ಟಿವಿ ನೋಡದು ಆ ಫೋನ್ ಜಾಸ್ತಿ ನೋಡಲ್ಲ ಬರೇ ಟಿವಿ ನೋಡ್ತನಿ ನೋಡ್ತಿನಿ ಆ ಟಿವಿ ಬ್ಲಾಸ್ಟ್ ಆಗ್ಬೇಕು ಒಂದಲ್ಲ ಒಂದ ದಿವಸ ಆ ರೇಂಜ್ಗೆ ಟಿವಿ ನೋಡ್ತನಿ ನಾನು
ಹೂ
ನಮ್ಮ ಅಪ್ಪ ಹೇಳುತ್ತೆ ಟಿ ವಿ ಹೀಟ್ ಬರುದ್ ಬಿಡು ಬಿಡುುವ ಅಂದ ಇಲ್ಲ ನಮ್ಮಮ್ಮ ಪಾಪ ಉಳ್ಳಲ್ಲ ಅಷ್ಟಲ್ಲ ಅಲ್ಲಿ ನೋಡಿರಲ್ಲ ಸುಮ್ಮರಿ ನೋಡ್ಲಿ ಅಂತ ನಮ್ಮ ಅವ್ವ ನೈಟ್ ಹನ್ನೆರಡ ಗಂಟೆ ಆದ್ರು ನಿಲ್ಲಿಸಿರಲ್ಲ ನಾನು. ಒಂದೊಂದ್ಸರಿ ಏನ್ ಮಾಡ್ತೀನಿ ಅಂದ್ರ ಟಿವಿ ಪಾಡಿ ಟಿವಿನೂ ಬರ್ ಇರುತ್ತೆ ಫೋನ್ ನೋಡ್ತಿರ್ತೀನಿ ನಮ್ಮ ಅಪ್ಪ ಇಲ್ಲ ಅಂದರ್ ಟಿವಿ ನೋಡು ಇಲ್ಲ ಫೋನ್ ನೋಡು ಎರಡರಲ್ ಒಂದ್ ಮಾಡು ಅಂತ.
ಹಾ ನಾನ್ ಎರಡ್ನೂ ನೋಡ್ತಾ ಇರ್ತೀನಿ.
ಅಪ್ಪ ನೀವು ಟೆನ್ಷನ್ ತೊಗಬೇಡರಿ ನಾನ್ ಹೆಲ್ಪ್ ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೇನೆ. ಹ್ಮ್.
ಏನ್ ಏನು. ಹಲೋ.
ಏ ನನಗ ಮಾತಾಡಲಿತ್ತಿದ್ದೇನು.
ಮೂನ್ ಇನ್ನ ಯಾರಿಗೆ.
ನಾ ಏನ್ ಬಾಜು ಮಾತಾಡಾತ್ತಳ್ ಅಂತ ಅದಕ್ಕೆ ಸುಮ್ನೆ
ಇಲ್ಲಾ. ಹೀಗೆ ಅವರ ಬೇರೆ ಪಕ್ಕದಲ್ಲಿ ಅವ್ರ ಅವ್ರ ಕಾಲ್ ಅವ್ರ ಬಿಸಿ ಅವರೇ.
ಹೌದಾ. ಜೋರ ಆಯ್ತು ಈ ಕಡೆ ದಿಕ್ಷಿನಲ್ಲಿ ಒಂದು ಆ ದಿಕ್ಕಿನಲ್ಲಿ ಒಂದು.
ಅವನು ನಾನು ಮೂರು ಜನನೂ ಮಾತಾಡ್ತಾದ್ದೀವಿ ಒಂಥರ ಕಾಲ್ ಸೆಂಟರ್ ಇತರಾ ಆಗೈತಿ ಈಗ ಫೋನ್ ಬಿಲ್ ಇದು.
ಹ್ಮ್ ಅಂದ್ರೆ ಪವನಿ ಅಲ್ಲೇ ಬಂದಿದ್ದಾಳೆ ಇವತ್ತು ಮನೇಲಿ ಸರ್.
ಹಾ ಬಂದ್ಲು ಮಾರ್ನಿಂಗೇ ಬಂದ್ಲು ಸೆವೆನಿಗೆಲ್ಲಾ ಬಂದಿದ್ಲು. ಅಕ್ಕ ಈಗ. ನಾನ್ ನೆಕ್ಸ್ಟ್ ವೀಕ್ ಮನೆಗ್ ಹೋಗ್ತೀನಿ ಅಂದ್ರ ಅವಳೇ ಅಂತವಳೆ ಹೂಂ ನೀನು ಹೋಗತೀಯಾ ನೀನು ಹೋಗು ನಾನು ಹೋಗ್ ತಿನಂತೆ ಆಗಲ್ಲೇ ಅಮ್ಮ ತಾಯಿ ಹೋಗುವ ಹ್ಮ್ ಅವಳೇನು ಅವಳೇನು ಹೋಗಬಿಡ್ತಾಳೆ ನಾನ್ ಆಕ್ಚುಲಿ ಹೋಗೋದ್ ಬೇಡ ಅಂತ ಅಂದೇನಾ. ನಮ್ಮ ಅಮ್ಮಂಗ ಅಂದೆ ಇವಾಗ ಬರಲ್ಲ ನಾನು ಬಿಡು. ಹ್ಮ ಇನ್ ಏನ್ ಬರೋದು ಒತ್ತೆಟೈ ಸೇಮ್ ಮುಗಿಸಸ್ಕೊಂಡ್ ಬಂದಬಿಡ್ತೀನಿ ಅಂತ ನಮ್ಮ ಅಮ್ಮ ಇಲ್ಲ ಬಾ ನೋಡಂಗ ಆಗೈ ತಿ ಬಾ ಬಾ ಅಂತ. ಮನೆಗ್ ಹೋಗೋದಂದರೆನೇ ಹೆಟ್ಟಿಕ್ಕ ಒಂತರಾ ಇಷ್ಟನೆೇ ಆಗದಿಲ್ಲ.
ಅಂದ್ರೆ ಸೇಮ್ ಇನ್ನ ಎಷ್ಟು ತಿಂಗಳ ಐತಿ.
ಸೆಪ್ಟೆಂಬರ್ ಸೆಪ್ಟೆಂಬರ್ ಎಟ್ ಟಿನಿಗ ಮುಗಿದು ಅದು ಹಬ್ಬ ಐತೆವಾಗ ಗಣೇಶ ಗೌರಿ ಹಬ್ಬ. ಆದ ಅವಾಗ ನಾವ್ ಮನೆಗ ಹೋಗಂಗಿಲ್ಲ ಅವಾಗ ಸೇಮ್ ಎಕ್ಸಾಮ್ಸ್ ಬರೀತಿದೆ ಆಗ ಎಷ್ಟು ಇರಿಟೇಟ್ ಆಗಬೇಡಿ ಇಡೀ ಹಾಸ್ ಸ್ಟೆಲ್ ಅಲ್ಲಿ ಒಂದ್ ನಾಯಿನು ಇರಲ್ಲ ಎಲ್ಲಾ ಹೋಗಿರ್ತಾರೆ. ನಮ್ ಕಾಲೇಜ ನಮ್ಮ ಕ್ಲಾಸ್ ಅಲ್ಲಿ ಮಾತ್ರ ಇರ್ಬೇಕು ನಮ್ಮ ಸೀನಿಯರ್ಸ್ ಎಲ್ಲಾ ಹೋಗಿರ್ತಾರೆ.
ಹ್ಮ್.
ಲಾಸ್ಟ್ ಟೈಮ್ ಯುಗಾದಿ ಹಬ್ಬನು ಹಂಗೆ ಆಗಿತ್ತು ಗೊತ್ತಾ ಎಲ್ಲಾ ಹೋಗೋರೆ ಲಾಸ್ಟ್ ಹೊತ್ತಿಗೆ ಒಂದೇ ಒಂದ್ ಎಕ್ಸಾಮ್ ಉಳಸಿದ್ರು ನಮ್ಮದ ಎಲ್ಲಾ ಒಳಗ್ ಇತರ ಮುಖ ಇನ್ ನೆಮ್ಮದಿಯಾಗಿ ಈ ಕಡೆ ಓದಂಗೂ ಇಲ್ಲ. ನಮ್ಮ ಮನೆ ಅಂತೂ ನಮ್ಮ ಅಮ್ಮನ ಅಮ್ಮನ ಸತ್ತೆ ಬಿಡುತ್ತೆ. ಹಬ್ಬದಲ್ಲಿ ನನ್ನ ಮಗಳು ಮನೇಲಿ ಇಲ್ಲಲ್ವ ಅಂತ.
ಹ್ಮ್ ಹ್ಮ್ ಮತ್ತೆ ಹಂಗೆ ಇರುತ್ತೆ ಎಲ್ಲಾ ನೀನ್ ಒಬ್ಬಕೀನ್.
ಎಷ್ಟೋ ಎಕ್ಸಾಮ್ ಮಿಸ್ ಮಾಡಿದೀನಿ ಗೊತ್ತಾ ನಮ್ಮ ಮನೆಲಿ ಒಂದ್ಸರಿ ಅಂತ ತು ನಮ್ಮ ಅಮ್ಮ ಜೋರಾಗಿ ಅತ್ಕೊಂಡ್ ಫೋನ್ ಮಾಡಿತ್ತು ನೀನ್ ಇಲ್ಲದನೆೇ ಇಲ್ಲಿ ಹಬ್ಬನೇ ಇಲ್ಲ. ನಾವ್ ಮನೆ ಎಲ್ಲಾ ಎಲ್ಲಾ ರಿಲೇಟಿವ್ಸ್ ಬಂದವ್ರ ಎಲ್ಲಾ ನಿಮ್ ಮಗಳು ಎಲ್ಲಿ ಮಗಳು ಎಲ್ಲಿ ಮಗಳು ನೋಡದ್ರ ಇಲ್ಲಿ. ಕಿತ್ತೋಗರೆ ಎಕ್ಸಾಮ್ ಬರ್ಕೊಂಡಿದ್ದೆ ನಾನು.
ಹ ಹಾ
ಇವಾಗೂ ಹಂಗೆ ನಮ್ಮಅಮ್ಮ ಆಮೇಲೆ. ನಮ್ ಅಮ್ಮಂಗ ಆಲ್ರೆಡಿ ನಮ್ದ ಎಲೆ ಇದ್ ಬಂದೈತೆ ಟೈಮ್ ಟೇಬಲ್ ಫಸ್ಟೇ ಹಾಕಿರ್ತಾರೆ. ಲಾಸ್ಟ್ ಫೈನಲ್ ಎಕ್ಸಾಮ್ದನುವ. ಹಿಂಗೆ ಹಬ್ಬದ ಟೈಮ್ ಅಲ್ಲಿ ಐತೆ ಅಂದ್ರೆ ನಮ್ಮ ಅಮ್ಮ ಈ ಸರಿನೂ ನೀನ್ ಹಬ್ಬಕ್ ಬರಲ್ವಾ. ಬಿಡು ನಾವ್ ಹಬ್ಬ ಮಾಡ್ದೇ ಓದ್ರು ಪರವಾಗಿಲ್ಲ ಅಂತ ಅಂದ್ರು ಎಲೆ. ಅವರು ಹಬ್ಬ ಮಾಡದೇ ಇಲ್ಲ ಈಗ.
ಮತ್ತೆ ಯಾರು ಮನೆಗ ಇರಲಿಲ್ಲ ಅಂದ್ರೆ ಹೆಂಗ ಮಾಡ್ತ
ಹ್ಮ್ ಈಗ ನಮ್ಮ ಅಪ್ಪ ನಮ್ಮಅಮ್ಮ ಇಬ್ರೆ ಏನ್ ಹಬ್ಬ ಮಾಡ್ಕೊಂತಾರೆ. ಈಗ ನಾನ ಆದ್ರೂ ಇಲ್ಲಿ ನೆಮ್ಮದಿಯಾಗೂ ಇರಂಗಿಲ್ಲ. ಇಲ್ಲಿ ನಮಗೂ ಚೆನ್ನಾಗಿರೋ ಊಟನೂ ಕೊಟ್ಟಿರಲ್ಲ ಹಬ್ಬ ದಿವ್ಸ. ಅವರುಗಳು ಹಬ್ಬ ಮಾಡ್ಕೊತಿರ್ತಾರೆ ಅದೇ ಅನ್ನ ಸಾಂಬಾರ್ ಬೇಯ್ಸಿ ಹಾಕಿರ್ತಾರೆ. ಹ್ಮ ನಮ್ಮಮ್ಮ ನಮ್ಮ ಅಪ್ಪ ಮಾತ್ರ ನಮ್ಮ್ ಅತ್ತೆವರಿಗೆ ಸೀರೆ ಆರ್ಶಿನ ಕುಂಕುಮ ತಗೊಂಡ್ ಹೋಗಿ ಕೊಟ್ಬಿಟ್ಟು ಬರ್ತಾರೆ ಅಷ್ಟೇ. ಅವಾಗೆ ಲ್ಲ ನಾನು ಹೋಗ್ತಿದ್ದೆ ನಮ್ಮಪ್ಪನ ಜೊತೆ ಒಳ್ಳೆ ಕಲೆಕ್ಷನ್ ಆಗ್ತಿತ್ತು ನಮ್ಮ ಅಪ್ಪನ ಜೊತೆ ಓದ್ರೆ ನಮ್ಮ. ಅತ್ತೆರೆಲ್ಲ ನಂಗೆ ಕಾಸ್ ಕೊಡೋರು ಅವ್ರ ಮನೆಗೆ ಹೋದ್ರೆ. ನಮ್ ಹಣ್ಣನ್ ಮಗಳು ಬಂದವಳ ನೀನು ಏನಾರು ಬಟ್ಟೆ ಏನಾರು ತಗೊ ಅಂದ್ಬಿಟ್ಟು ಒಬೊಬ್ಬರು ಒಂದ್ ಸಾವಿ ರ ಏನಾರು ಕೊಡೋರು. ಹಾಗೆ ಇ ಸರಿ ಅದು ಮಿಸ್ ಆಯ್ತಲ್ಲ ಅಂತ.
ಹ.
ಒಳ್ಳೆ ಕಲೆಕ್ಷನ್ ಅಯ್ತು ನಿಜ ಅವಾಗ ನನ್ಗೆ ನಮ್ಮ್ ಅತ್ತೆಅವ್ರು ದುಡ್ಡು ಕೊಡ್ತಾರೆ ಅಂತ. ತಾನೆ ಹೋಗ್ತಿದ್ದೆ ನಾನು ಹೋಗಿ ಆ ಕಡಿಂದ ಬರ್ತಿರ್ ರ್ಬೇಕಾದ್ರೆ ದುಡ್ಡಿಸ್ಕೊ ಬರಿನಲ್ಲಾ ನಮ್ಮ ಅಮ್ಮಂಗೆ. ನೋಡ್ ನನಗ್ ದುಡ್ಡು ಸಿಕ್ಕೈತೆ ನಂಗ್ ಕೊಡೋದಿಲ್ಲ ನಿಂಗೆ ಕೊಡೋದಿಲ್ಲ ನನಗ್ ಬಟ್ಟೆ ತಗೋಡು ಅಂತ ಅನ್ನುವೆ. ಹ ಸರಿ. ಸಅದುೂ ಇಲ್ಲ ಎಂತದು ಇಲ್ಲ ಈ ಸರಿ ನಮ್ ಅಪ್ಪನು ಬಟ್ಟೆಗೆ ಹಬ್ಬಕ್ ಬಟ್ಟೆ ತಗೊಡಲ್ಲ. ಹಬ್ಬುಕ್ಕೆ ನೀನ್ ಇಲ್ಲಿ ಇರಲ್ವಲ್ಲ ಬಟ್ಟೆ. ಅಗತ್ಯ ವಾಪಸ್ ಬಾ ಅವಾಗ ಕೊಡಿಸ್ತೀನಿ ಅಂತದ್.
ಹಾ
ಹ್ಮ್
ಚೆನ್ನಾಗೇ ಕಲೆಕ್ಷನ್
ಹಾ
ಕಲೆಕ್ಷನ್ ಚನ್ನಾಗೈತೆ.
ಹ ಹ ಹು
ಹಂಗೆ ಇರುವುದು.
ಹ್ಮ್
ಸರಿ ವೇಟ್ ಮಾಡ್ ಮತ್ತೆ ಆಗ್ತೀನಿ.
ಹ್ಮ ಸರಿ ರಾಮನು.